ಯಾರ ಹಡಾಚಾರಲದೆ ಆರ ಸೂರ್ಯಂತೆ
ಹ್ಮ್ ಇಲ್ಲ ರೀಲ್ಸ್ ಅಲ್ಲತಾರ
ಆರ ತುತ ನವ
ಹ ಕಿದ್ದಿ ಪೂಜೆ ಸರ್ತಾನ ಹ ಎ ಜ ಸೌತ ನ ನತಲ್ಲ
ಅಲೋ
ಹ್ಮ್
ಆರಷ್ಟತದ ನಮೇ
ಕೆಲಾಗ
ಕೇಳಿದಾ ಸ್ಟೋರಿ ಇಟ್ಟಿದಪ್ಪ ನಾನು ಹಾಕ ಕೇಳನೆ ಹ್ಮ್ ತತ ಅನಂತಪಾಯ ಮಹಾರಗ ಸಾಮ ತೋತ ನ ಒನ್ನ ಪಾವಕ್ಕೆ
ಮತ್ತಮ್ಮ ಅದ
ಹ್ಮ್ ಪತರ್ಬಕ್ ಅವರ್ ಎಬ್ ಕುಡ ಶಾಂತಿ ಹೇಳದಪ್ಪಾ
ಮತ್ತೆ ಎದಕ್ ಬೇಕಪ ಈಗ ಅವಂದ ಒಂದತ್ತೆ
ಹಾ ಉಪ್ಪಾ ಹ ನ ನ ಇಪ್ಪತ್ತೈದು ಸಾವಿರ ಬಿಟ್ಟಣಂತ ಬಡ್ಡಿ ಹೆಂಗ
ಯಾರಿಗೆ
ಯಾರ ಬಿಟಂಗಗೆ ಗೊತ್ತಿಲ್ಲ
ಹ್ಮ್
ತ ತಾರಂತಪ್ಪಾ ಸು ನ ಚಿಟ್ಟಿದಲವು
ಇಟ್ಟಿದ್ ಬಿಡ ಯಾರು ಅಭಿಯಾನ ಇಟ್ಟಿದಾನ
ಇಲ್ಲ ನವೇ ಆಗ್ತಿದ್ದ
ನಾವೇ ಇಟ್ಟಿದ್ ಬಿಡದ ನೋಡಿನಿ ನಾ ಕೇಕತ್ ನೋಾಗ ತರಾತಿರ್ ಬತ್ತತಿ ಹ ಅಷ್ಟಾನ ಮ ರರಿಪ್ಲಯ ಮಾಡಣ ಲ
ಹ್ಮ್ ಸನ್ನೆ ಕ್ಬಿಡ್ತಾರ ಬಿಡ್ತಾರ ಸ್ಲ್ಪ
ಹಾ ಮನ್ಯಾಗ ಹೇಳ ಬರೋದ್ನಾ
ಹಂಗಣ ನಾವ್ ಗೊತ್ತಿಲ್ಲ
ಸರಿಲ್ಲ ಹೆಂಗ ಅಂತಾರ ಅವ್ರ
ಹ
ನಾವೇ ಹಬದು ಹೋತ್ರ ಹಕ್ ಪಾರ ಸರಿ
ಏನು
ಅದನ ಗಾಡಿ ಪಾರ್ಟನರ್ಶಿಪ್ ಪಂದ್ರ ಹುತ್ತ
ಹ್ಮ್ ಹ್ಮ್ ಆರಾಚೆ ಈ ಸತೊಂದರ ಸ್ುತ್ತ ಪೆಬ್ರವರಿ ತೊಳ
ಹ್ಮ
ಪೇಪರ್ ತ ಬಕಿಸತಾ ಆರಕ್ ಸ ತೋಂದ
ಹ್ಮ್ ಪೇಪರ್ದಲ್ಲ
ಪೇಪರ್ ತೊಂದ್ರೆ ಒಂದ್ ಲಕ್ಷ ಮ್ಯಾಗ
ಎಂಬತ್ತು ಸಾವಪನ ಕೊರ್ತಾ
ಹ ಬರ ಸರ ಎಲ್ಲಾ ಕಂಡೀಷನ್ ಇ ಗಾಡಿ ಬರುದಲ್ಲ
ಹಯ್ಷೇ ಕೊಡ್ತು ಅಂದಾರಲ್ಲ ಎಪ್ಪತ್ತುಾವರ ರೂಪಾಯಿ ಪೇಪರ್ು ಗಾಡಿನ ಕೊಡ್ತುಂದಾರಲ್ಲ ಮಾಲಿಮಪುರದವ್ರಿಗೆ
ಯಾರ ಅವರು
ಹಾ ಕೊಡ್ತ ನಂದಿದ್ರ ಮಾಲಿನ್ಪುರದಾಗ ಎಪ್ಪತ್ ಸಾವಿ ರೂಪಾಯಿತ್ತ ಇವ್ರಷ್ಟು
ಎಲ್ಲ ಯಕ ಮಾಡತಿಗ ಅಲ್ಲಾ ಯಕ
ಇವಂಗ ಅಷ್ಟ್ ಕಂಡೀಷನ್ಫಲ್ ಇಷ್ಟ ಫುಲ್ ಗಾಡಿನ ಬೇಕಂತಂದ್ರ ಕೊಡತಾನ ಹ ಲಕ್ಷ ರಪಾಯ ಆಾಗಿರ್ಬೇಕಕ್ ಈಗ ಅದವ ಸ್ವರ್ಪಗಿರ್ಬೇಕ ಅ ಬಡ್ಡ್ಡಿ ತುಂಬಾ ಸಾವಿರ ನೂರು ರೂಪಾಯಿ ಅಂದ್ರೆ ರಡಿ ಎಟಾಕತೆ
ಏ ಹಂಗಗೆರ ಅವನ್ ಇಪ್ಪತ್ತೈದ ಸಾವರ ಕೊಟ್ಟಣ ಮಾಡಿನ ಅರ್ದ ಬ್ಯಾಗ್ ಕೊಟ್ಟಣ ಬ್ಯಾಗ್ ತೋಂಬ್ರ ಕೂಟ ಆಲ
ಹೇರ
ಆಯ ಜಾಸ್ತ
ಅದಾ ಬೇಗ ಕೊಟ್ಟಿರ್ಬೇಕಲ್ಲ ಬಡ್ಡಿ ಹಂಗ
ವಕಿ ನಮ್ಗೆ
ಹತ್ತು ಸಾರ್ ರಪಾಯಿ ಕೊಟ್ಟಣತ್ ಬ್ರ
ಬಡ್ಡಿ ಅಂಗ್ ಕೊಟಾನ ಅಂಗ್ ಕೊಟಣ ಗೊತ್ತಿಲ್ಲ
ಹ ಯಾವ ಸಾದಾ ಅಕ್ಷಣ ಪಾವ್ಯಾ
ಸಾಲ ಆಕ್ಷಣ
ಮತ್ತಲಾಯನ್ ಸತ್ತ ಯಾವಾವ
ಲಾಯನ್ಸ್ ಹ
ಹ್ಮ
ಯಟಂತ ಹ ಕ
ಆಾರ ಸೊ ರೂಪ.
ನಾಕ್ಸವ್ರ
ಆರ ಆರ ಏನ್ ಸಿಕ್ತಾರ ಒಂತಾರ.
ಇದನ್ಾಕ್ಷಣ ನವು ಎಕ್ಸಾಸ್ಟ್ ಆಾಕ್ಷನ್ ಕೋಡ್ ಹಾಕ್ಕ್ಷಾನ.
ಎಕ್ಸಾಸ್ಟ್ ಆಯ್ತದಾ. ಎಗ್ಸ್ಯಾಟ್ ಅಲ್ಲ ಅದ್ ಎಗ್ಸಾ್ಟ ಅಲ್ಲ ಸ. ಸರಿದು ಬರಯ.
ಇ ಮತ್ ಸಯ್ಲಾನ್ಸರ್ ಎಗ್ಸ್ಯಾಟ್ಸಾ
ಇ ಪ ಕೆಟ್ಟಟ್ ಸಾಾದ ಆಐತದೆ ಎಕ್ಸಾಸ್ಟ್ ಅಂದ್ರೆ ಬೇರೆ ಬರ್ತಾವ ಸೌಡ್ ಎಲ್ಲ ಇರ್ತಾವ ಇದ್ರ ಸೌ್ಡ್ ಇಲ್ಲಿ ಏನು ಇಲ್ಲ
ಕೋಡ್ ಕೋಡ್ ಅಂದ ಬರತಿ ಎಗ್ ಜಸ್ಟ್ ಅಂದ ಕೋಡ್ ಅಂದ್ರೆ ಏನ ತೊಂಡಕತ್ಲ ಚಟ್ಪಟ್ಟ
ಹ್ಮ್ ಇದು ಅಲ್ಲಿದೆದು ಜಾಸ್ಟ್ ಆಯ್ತು ಕರಿ ಕ್ಯಾಟ್ ಸಾಾದಯತ್ಕ ಲಯ ಅನ್ಸತ್ ಯಾವ್ದೋ ಆರ್ ಆರ್ ಸಾವಿರದ ಏಳ್ನೂರು ಹ್ಮ್ ಮೊನ್ನೆ ಬಂದಪಾ ಏನ್ ಸೌಂಡ್ ಇರ್ಲಿಲ್ಲ ಅದು ಎತ್ನೈತೆ ಈಗ ಬಂದ ನೋಡ್ರಿಿಲ್ಲವ ಸೌಂಡ್ ಇತ್ತು ನ ಗಡಿದ
ಹಾ
ಎತ್ನೇ ಕಡೆ ಬಂದಿದಲ ಇದೆ ಮೊೆ ಪ ಪ್ರಶಸ್ಂದಿಲ್ಲ ಈತನ ಸೌಂಡ್
ನಾ ಅವ ಹೊಳಿದ ತೊೊಂಡಿ ಇರಲ್ಲಾ ಅವಂಗ
ನಾನ್ ಮುಂದೆ ಹ ಬಂದ್ರೆ ಏನ್ ಸೌಂಡ್ ಆಗಿಲ್ಲ ಅದು
ಹ್ಮ್ ನಾಂಗ ನ್ ಚಂದ ಇವರ ಸುಜಾರತ ಹೊರದಾರ
ಕರೆ ಸೌಂಡ್ ಇಲ್ ಬಿಡ್ ಅವ ಸ್ನ್ಯಪ್ ಇನ್ಸ್ಟಾಂಟ್ ಹಾಕಿದಲ ಆಾರ ಸಾವ ರೂಪಾಯತ್ತ ಲನ್ಸತ್ಯವ
ಬೇಕ ಒಂಬತ್ತು ಸಾವಿರ ರೂಪಾಯ
ಹತ್ತು ಸಾವಿರ ರೂಪಾಯಗ್ ತಿಳಿಲ್ಲ ಬರ್ತ ಅೂಕ್ಯ ನೋಡ ನಿಮ್ಮ ಅದಲ್ಲ ಸಬ ಹತ್ತಾರ ಶಟ್ ಹೊ ಕನ ಕೆ್ಯಾ ಸೈಲೆನ್ ಸರ್ ಸಣ್ಣ ಬರ್ತಾವ ಜಿಟ ಶಾರ್ಟ
ಕೊಡನ್ ಹಕಸ್ಬೋದವಕ ಮತ್
ಅ ಅಂತ ಅಕ್ಷಣ ಉುಲ್ಲ ಅವ ವಾಜ್ ಬೇರೆನ ಬರ ಆ ಇತ್ತದ ಮತ್ತೆಗ ತಗದಾವ ಅನ್ನರ ಬೇರೆ ಆಗ
ಹೌ ಅಲಟ್ ರೋಸ್ತ್ರರ ಹಾು ನಾವ ಎಷ್ಟ ನೋಡ್ದ ಇಲ್ಲಿ ಇದ್ರ ಹೈಲೈಟ್ ಐನ್ಲ್ಲ ಸೌಂಡ್ ಮಾದಾಮ ಬರ ಗಾಡಿ ಹ್ಮ್ ಗಾಡಿ ಚಾಲಾ ಮಾಡಿದ್ರ ಸೌಂಡ್ ಬರತ್ ಎಪ್ಪಾ
ಅದರ ಅಡ್ರಸ್ಟೆಲ್ಲು
ಮರ ಚತ್ರ ಇಲ್ಲ ಇದು್ರಾಕ್ಷ ಕೋಡ್ ಬರವ ಕಯ ನೀ ಪ್ರೆಸರ್ ಡೆನಸ್
ಹ್ಮ್ ಹ್ಮ್
ಅರಪೇರೋಡ ಇಲ್ಲ ನಮ್ದ ತಮ್ಮಿ ಯಾರಪ್ಪ ಆರಪ್ಪ ತೋಂಬತ್ತನ ತೋಂಬರನ ಅ ಕಳ್ ತೋಂಬನಿ
ಮತ್ತ ಮನ್ ತರೊ ಇಲ್ಲ ಇನ್ನೊಂದು ಯಾರೋಂದು ಫಂಕ್ಷನ್ ತಗಲ
ಲ್ಲ ಇಲ್ಲ ನಾ ಮಾವಂದ ಅದರ ತಂಬರುತ್ತನ
ಹ್ಮ್ ಪಾಕ ತರ ಅವಳ ಎತ್ನ ಕ ತಮ್ಮನ ಎರಡು ತಿಂಗಳುಳ ಮೂರ್ ತಿಂಗಳು
ನ ಮಾಮಾ ಹೇಳಳ್ತ ನ ಮಾಮ್ಮಾ ಹೇಳ ಬಾಳದಿಸ ಅ ಹೇಳತ ನ
ಹ್ಮ್
ಇತ್ ನದ ನಮ್ಮವನು ಬಂದಿಲ್ಲ
ಎಟ್ರೆ ಏನು
ಅದಕ್ಕೆ ಗೊತ್ತಿಲ್ಲಪ್ಪ ಅಟಾ ಇಪ್ಪ ಸಾರದಾ ಬ್ಯನಂದಾನ ಶೋರೂಮ್ ಓದಕ್ಕೆದ್ರ ಐವತ್ ಸಾವಿರ ಅಂತ ಹೇಳಕ್ ತರಂತ ನಮ್ಮವು ಬಿಟ್ಟಿದ್ದಪ್ಪ ಶೋರೂಮ್
ಒಂದ್ ಸಾವಿ ರೂಪಾಯ ಮಾಡ್ತ ನೋಡ
ನಾ ಲಟರ್ ಮಾವ ಕೊಡ್ತಾನ ಅಟ್ಟ ಪಾರ್ಸಟ್ಟ ತರ್ಸಕ್ಕೆ ನಮ್ಮ ಪಾರ್ಸು ಬಾಸುಕ್ಕೆ ಪಾರ್ಶವ
ಹನ್ದು
ಹ್ಮ
ಮರುಗಾಾವ
ಬರೆದಿಲ್ಲ ಹಳೆದಾಗ ಅವು
ಏನಿದೆ
ಹಳೆದು ಹಳೆದ ಗ ಆಗತಾ ಅಂದ ತರಸ ಂತಾನ ಇ ಜನಿ ತಟ್ಟ
ಪಾ್ಟ್ಸ್ ಎಲ್ಲ ಶೋರೂಮ್ ದ ಹಾಕ್ಸುದು ಯಾಕಂದ್ರೆ ಇವು ಆರ್ ಒನ್ ಫೈವ್ ನವ ಇರ್ತವ ಕಾಯ
ಶೋರಮದ ಶಲ್ ಸರ್ ಹ್ಮ್ ಹ್ಮ್ ಶೋರೂಮದ ಬಂದ ಆ ಗೈಡ್ ನಮ್ಮ ಮಾಮಾ ನಮ್ಮ ಅನ್ನನ್ ಸೀತ ಮತ್ತ
ವಿ ಭತ್ರಿ ಅ ನೀಮ್ಮವುಂದ
ನಮ್ಮ ಅಮ್ಮಂದು ವಿತ್ರಿ ನಮ್ಮ ಅನ್ನಂದು ವಿತ್ರಿ ಎಸ್
ವಿ ಫೋರ್ ವಿ ಸಿಕ್ಸ್ ನೋಡಿ ಏನು
ಸಿಕ್ಸ್ ಬಿಡ್ಲಾರ್ದನ್ ನೋಡಿ ನಿಂಗೆ
ಬಿಟ್ಟಾರತ್ ಹೇಳ್ತಾರಲ್ ಮರ ಮುದ್ಳದಾಗ ಯತತ್ತ
ಹಾ ಒಂದಲೇನ್ ನಿನ್ಗೆ ಅ ವಿ ಸಿಕ್ಸ್ ಇನ್ನ ವಿಪಾಯನ ಬಿಟ್ಟಿಲ್ಲ ವಿ ಸಿಕ್ಸ್ ಬಿತ ತರ್ನ ಯಾವಾಗತ್ತ ನ ಆರಭದಾಗ ವಿವಾ ನ ವಿವಣಂ ಉಪಗರತೆ ಬಿಟ್ಟು ವಿತ್ರಿ ವಿತ್ರಿಯ ಸ ಅರನ್ಪಾ ಮ್ಮ ವಿಫೋರ
ಹ್ಮ್ ಯ್ ವಿಪರನೇ ಹೇಳಿದ ನನ ಹೊಟ್ಟಬ ಮ ದಾಗ ಬ್ಲಯಾಕ್ ಕಲರ್ ಐತತಿ ವಿಪೋರ ಆರ್ಗರ್ ಅದ ಅವತ್ ಇಲ್ಲ ಇಲ್ಲ ಇಲ್ಲ ವಿಫೋರ್ ತ ಮಾರ
ಅದ ವಿಪೋರ್ ಒಳಗ ಆಡದ ಮತ್ತ ವಿಪೋರ್ ಒಂದ ಸಪ್ರೇಟ ವಿಪೋರ್ ಎಮ್ಮ
ಕೆಕಂಗನಾ ಹ ಬ ಹ ತಾನ
ನೀವು ತಂದಿದಿಲ್ಲ ಪರ ಬತ್ತಿ
ಹ ಸರ್ ಲ ಕಲ್ಲಿ ಪಲ್ ಗಾಡಿಟ
ವಿಚರಾಟ್ಲು ಕಲ್ಲ ಅರ
ಹಂಗ ಆ ಕಲರ್ ಎ ಲುಕ್ ಇಲ್ಲದ
ಹ್ಮ್ ವ್ಟ್ ಕಲರ್
ಹ್ಮ ಅಲ್ ವೈಟ್ರ ಇರ್ಬೇಕಿದ್ರ ಕೆಂಪ ಸಿಲ್ವರ್ ಸಿಲ್ವರ್ ಆಯ್ತದ
ಯ್ದ ನೀ ಯ್ದ ನೀ ಬೇರೆದು ನೋಡನಿ ನೀವು ತಂದಿದ್ದೆದ ಅಲ್ಲ ಅಲ್ಲಿತರರನ
ಯಾರ
ಪೀಂತ್ಯ
ಹ ಅದ ತಂದಿರ್ಲ ಅದ ಸಲ್ವರ್ ಸಲ್ವರ್ ಕೆಂಪ್ ಕೆಂಪ
ಕೆಂಪ ಇಲ್ಲಿ ವೈಟ್ ಕಲರ್ ಆತಿ
ಇಲ್ ಸೈಡ್ ನೋಡಿದ ನಾನ ಆಯತೇವ ವೈಟ್ ಕಲರ್ಗ್ ಬ್ಯಾ ಊಟ ಬಿಡ್ತ ನೋಡ ಅ ಆದ್ ಹೆಂಗರ ನೋಡ ಇದ್ ಹೆಂಗೈಐತ್ ನ
ತಚ್ಚಲೋಟ್ಲ
ಹ್ಮ್ ಬ್ಲಕ್ ಲಲುಕ್ ಕತ ಒ ಏನುೂ ಇ ಅನ್ಸಂಗ ಹಲ್ತ ಔದು ಉಡಾನಾ ಏನು ಗಾಡಿ ಕಂಡೀಷನ್ ಇರತ ಹೌದಾ ಪಿಂಕ್ಯಾತಂದಿದ್ದ ಏನು ಸರಿ ಇಲ್ಲತ್ಲ ರರಿ ಸಿಗಸ್ಕಡಾನ ಒಥರ ಇ ಹಗಿದತದ ನಿಮ್ದ ದೊಡ್ದಂಗ ನಿಮ್ದ ದೊಡ್ದಂಗ ಆಲಿಲ್ಲ ಇತದ ನಿಮ್ ಹೊಡ್ದಂಗ ಗೊತ್ತ ಆಾಲಿಲ್ಲತ್ತದನು ಅದ ಬೇರೆೇಏನ್ ಇತ್ತತ್ ಒಂಥರ ಅದ ಹ ತರಣ ನಾನಾ ಅವಡ ನಾದ
ಹ್ಮ್
ಅದ ಕಲಾಾಸ ಲಾಂಗ್ ರೂಟ್ ಅಲ್ಲ ಬಕಿ ಹೊಡ ಪೂರ
ಕ ಸತ್ತ ಕೊಂದಂಟ ತರ
ಟ್ರ್ಯಾಕ ಟ್ರ್ಯಾಕ ಇಿಂದ ಅದು ಟ್ರ್ಯಾಕ್ ಅದು
ಹೂಂ
ರೋಡ್ ನಿಗಲ
ಹ ಸಿಪ್ಪ ನಪ್ಪ ಬಟ ಅ ಅಜ್ಜ ಯಾವ ದರದು ರಡು ಪಲ್ಲ
ಅರಿಲ್ಲ ಸಾರ ನಡಿ ನ ನಾನು
ಸಾನು ಚಾರ್ಪಾಯಟು ಕಟ್ಟಾನ
ನಲ್ತಾನಗ ಝಕಿದಾನನ್ಯ ನೂರು ಮೈಲ್ ಹೊಡೆಗ
ಎಲ್ಲಿ ಅದಂಗಾಡಿ
ಬಟ್ ಕುರ್ಕಿ ಹಾ ನಂದು ಟುಕ್ಕದಂ ಕದಾ
ಹ್ಮ್
ನೋರ ಐವತ್ತೆರಡುತ್ತು ಕತ್ಲಿಚೈನ್.
ಹ್ಮ್.
ಒಂದ. ಸಿಸಿ ಮೆಂಜೆನ ಅಲ್ಲಿ ಎಪ್ಪಾ ಬರ ಐವ ನೂರ ಐವತ್ತೈದು ಅಟ್ಟ ಐತ್ ಮತ್ತದ.
ಹ್ಮ್.
ಆದರೆೆ ಅಮ್ಯಾಂಜಾನ್ ಸಿಸಿ ಪರಕಬಡುದಲ್ಲ. ಈಗಿತ ನಮ್ಮ ಮಾವನ್ ಗೀಸಐತಂತ ನಮ್ಮ ನಾನ್ ಹೇಳಿದಪ್ಪ.
ಹ್ಮ್.
ನಮ ಅವನ್ ನೋಡಿ ಅವಾಗೆಲ್ಲರಿಗೂ ಇ ಲೈಕ್ ಆಗ್ಯನಾ. ಇವರು ತೊಂದಾರ ನಮ್ ಸಮರ್ಥನ್ದ ಅದ ನಮ್ ಆನಂದ ಅದ. ನಮ್ಮ ಅಮ್ಮಂದ ಅಟ ಬತ್ರಿ. ಅನ್ನ ತೋಂಬರ ಆಲ್ಲಾಮ.
ಹ.
ಇಲ್ಲ ಅಲ್ಲಿ ಇ ಅಲ್ಲಿತ್ ಇಲ್ಲಿ ಬರ ಇದಕತ.
ಹಯ ರೇಲ್ವೆದ ಈಗ ಡಾಕರಾವತಲಿ.
ಇದಾಗ ಹಂಗ ಬ್ಯಾಡ ಅಲ್ಲೇ ಅಲ್ಲೇ ಸುಮ್ಮ ಹೊಡದ್ಯಾಡಕ್ಕ.
ಕಸಂಗ ಫುಲ್ಲು ರೊಟ್ಟ ಬೆಂಡ. ಹಂಗಲ್ಲ ಇರ್ತಾನ ಪೂರಾ
ಹಾ ಮತ್ತತ್ ಇಲ್ಲಿಲ್ಲಿ ಮತ್ ನೌಕರಿ ಆಯ್ತ ಅಂದ್ರ ಅ ಬೆಂಗಳೂರ್ದಾಗ ನೋಡ್ತಾನ ನ್ ಬ ಬೆಂಗಳೂರು ಸಜ ಐತಿ. ಇಲ್ಲ
ಬಟ್ಟ ಹದಾ ಹ ಸಿಸ್ ಹಂಡ್ರೆಡ್.
ಹ್ಮ್ ಸಿಕ್ಸ್ ಹಂಡ್ರೆಡ್ ಎಯ್ತಿ ಒಟ್ ಬೆನಾಲಿ ಅಂತಯತ್ ಮೊದಲ್.
ಹಾ ಬೆನಲ್ಲಿಷ್ಟ. ಯ ಜಡಕ್ ಚೆನ ಯಾವದಾ. ಇದ್ರ ಕತೆ ಐತ ಜಡ್ ನೈನ್ ಹಂಡ್ರೆಡ್ ಸೇಮ್.
ಮೊದಲ ಸಿಬಿಆರ್ ಪೋರ್ ಹಂಡ್ರ ತೋಂಬ್ರಾಕ ನಿಜದಾವ. ಅಾದ್ಮೇಲೆ ಮನ್ಸಿಗೆ ಬರ್ತ ನಮ್ಮನ ಏನ. ಅವಂಗ ಐಫೋನ್ ತಗ ಬದ್ಲಿ. ಒಂದು ಬೆನಲಿ ತಗೋುವ. ಮತ್ತ ಒಂದು್ ಹಂಗ ಹೊಡೆದ್ಯಾಡ ನಾರ್ಮಲ್ ಹೊ. ಹೊಡದ್ಯಾಡಕ್ಕ ದಿವ್ಸ ಹೊಡ್ದ್ಯಾಡಕ್ಕ ಒಂದ್ ಸ್ಕೂಟಿ ತಗೋವ. ಐಫೋನ್ ಆತ್ತ. ಯಾವ್ದಾರ ಪ್ರೋಮ್ಯಾಕ್ಸ್ ಬ್ಯಾರ ತಗೋಂತೆ ಫಿಫ್ಟೀನ್ರ್ ಯಾವ್ದ ಅಂದ. ಹ ಸೆವೆಂಟನ್ ಪ್ರೋ ಮ್ಯಾಕ್ಸ್ ಅ ತೊಂದ ಮತ್ತ ಇದೊಂದು ಮೂರ್ ಲಕ್ಷ ಬೈಕ್.
ಹ್ಮ್.
ನ ಲಸ್ಟ್ ನ ಕಲ್ಲ ಮು ಓಡಯ.
ಬೆನಾಲಿ ಸಿಕ್ಸ್ ಹಂಡ್ರೆಡ್ ಟ ಏಳು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ.
ಹ್ಮ್ ತೋತಾರ.
ಬೆಂಗಂಳೂರ್ದ ಕಟ್ಟಪ್ಪ ಅ್ರ ಶೋರೂಮ್ ಮತ್ತೆ ಎಲ್ಲಿ ಶಿಂಗಾಲ.
ಹ್ಮ್.